ಆ ಮುಂಜಾನೆ ಎಷ್ಟ್ ನಶೆ ಅದಿಲೊ
ಹೇಗಿದ್ದೀರ ಮತ್ತ ಜೀವನ ಹೇಗ್ ನಡೀತಾ ಇದೆ
ಚೆನ್ನಾಗಿ ಹ್ಮ್ ಚಹಾ ಮುಗಿತಾ
ಮನೆಗೆ ಅದನೆಲ್ಲಾ ತಿಂದು ಎಲ್ಲಾ ಜಾಸ್ತಿ ಚಾ ಅದ್ಕೆ ನಾನು ಈಗ ಹೊರಗಡೆ ಹೋಗೋದನ್ನೆ ಬಿಟ್ಟಬಿಟ್ಟಿದಿನಿ ಯಾವಾಗ ಮನೆಯಿಂದ ಬಂದೆ ಅವತ್ತಿಂದ ನಾನ್ ಮನೆ ಹೋಗೆ ಇಲ್ಲ ಎಲ್ಲಿಗಿ
ನಿಮ್ಮ ಓದು ಬರಹ ತುಂಬಾ ನಡೀತಾ ಇದೆ
ನಿಜ್ವಾಗ್ಲೂ
ಹೇಗೆ ನಡೀತಾ ಇದೆ ನಿಮ್ಮ ಓದು ಬರಹ ಎಲ್ಲ ತುಂಬಾ ಕಷ್ಟಕರವಾಗಿದಯ
ಹಮ್
ನಿಮ್ದು
ನಮ್ದು ಇನ್ನ ಹುಂ ಮುಂದಿನ ವಾರದಲ್ಲಿ ಶುರುವಾಗುತ್ತದೆ
ಹಮ್
ನಾವು ಇನ್ನ -ಸ್ಟಾಟ್
ಅ ಶುರು ಮಾಡಬೇಕು
ಇದ್ ಮಾಡಬೇಕು
ತುಂಬಾ ಸಂತೋಷ
ಹೂ ಮತ್ತೆ ಯಾವಾಗ ನಿಮ್ಮ ಪರೀಕ್ಷೆಗಳು
ಆ ಪರೀಕ್ಷೆಗಳು ನೆಕ್ಸ್ಟ್ ಸೋಮವಾರ ಇದೆ ನಡಿತಾ ಇದೆ ಏನೋ ಓಟ್
ನಿಮಗೆ ತುಂಬಾ ದಿನಾ ಜಾಗ ಇದೆ ಎಲ್ಲ ಓದಕ್ಕೆ
ಹಾ ಹೌದು ಆದ್ರೆ ನಿಮಗೆ ಆ ವಿಷಯಗಳು ತುಂಬಾ - ಕಷ್ಟಕರಕ ಆಗಿರುತ್ತದೆ
ಸಮಯ ಬೇಕಲ್ವಾ
ನಿಮ್ ಕಡೆ ಎಲ್ಲ ಯಾವ್ ಯಾವ್ ತರ ತಿಂಡಿ ಮಾಡ್ತೀರಾ ಅದೆಲ್ಲ ಹೇಗ್ ಮಾಡುತ್ತೀರಾ ಅಂತ ಹೇಳ್ತೀರಾ
ನಮ್ಮ ಕಡೆ ತಿಂಡಿ ಅಂದ್ರೆ ರಾಗಿ ಮುದ್ದೆ ತುಂಬಾ ಫೇಮಸ್ಸು ಅದರ ಜೊತೆ ನಾನ್ ವೆಜ್ ಕೋಳಿ ಮಾಂಸ ತವನ್ನು ಮಾಡ್ತಾರೆ
ಹ್ಮ್
ಕೋಳಿ ಮಾಂಸ ವಿತ್ ರಾಗಿಮುದ್ದೆ ಇಷ್ಟ ಪಟ್ಟು ತಿನ್ನುತ್ತಾರೆ
ಹ್
ರಾಗಿಮುದ್ದೆ ಏನಾಯ್ತೆ ಮಾಡೋದು
ಹೇಗ್ ಮಾಡ್ತೀರಾ
ಒಲೆ ಇರುತ್ತೆ
ಹ
ಅದರಲ್ಲಿ ಬಿಸಿ ನೀರು ಇಟ್ಟು ಚೆನ್ನಾಗಿ ಕುದಿ ಬರುವ ತನಕ ಕುದಿಸಿ ಅದರಲ್ಲಿ ಚೂರೇಚೂರು ಅಕ್ಕಿಯನ್ನು ಹಾಕಿ ಅದು ಬೆಂದಾದ ಮೇಲೆ ರಾಗಿ ಇಟ್ಟು ಇರುತ್ತಲ್ಲ ಗೊತ್ತು ತಾನೆ ರಾಗಿ ಹಿಟ್ಟು
ಹಾ ಹೌದು ಗೊತ್ತು ಹೇಳಿ
ರಾಗಿ ಹಿಟ್ಟನ್ನು ಅದಕ್ಕೆ ಹಾಕಿ ಫುಲ್ ಚೆನ್ನಾಗಿ ಕಲಿಸಬೇಕು
ಹಾ
ಅದಾದ ನಂತರ ಒಂದು ಐದು ನಿಮಿಷ ಹಂಗೆ ಬಿಟ್ಟು ಅದನ್ನ ಮತ್ತೆ ಮುದ್ದೆ ಮಾಡಿಕೊಂಡು ತಿನ್ನೋದು ಅಷ್ಟೇ
ಓ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ನೀವು ಮಾಡ್ತೀರಾ ಅಂಗಾದ್ರೆ
ನನಗೆ ಕಲುಸುತನಕ ಚೆನ್ನಾಗಿ ಬರುತ್ತೆ ಮತ್ತೆ ಮುದ್ದೆ ಮಾಡುವುದಕ್ಕೆ
ಹ್
ಬರಲ್ಲ ತುಂಬಾ ಬಿಸಿ ಇರುತ್ತಲ ಡೈರೆಕ್ಟ್ ನಾವು ಕೈಯಿಂದನೇ ಅದನ್ನ ಮುಟ್ಟ ಬೇಕಾಗುತ್ತೆ
ಹು ಅದರಲ್ಲೂ ನನ್ನ ಕೈ ಬಿಸಿನಾ ತಡಕೊಳ್ಳಲ್ಲ
ಮತ್ತೆ ಏನು ಸಮಾಚಾರ
ಏನು ಇಲ್ಲ ಸಮಾಚಾರ ನೀವೇ ಹೇಳ್ಬೇಕು ನಿಮ್ ಕಡೆ ಎಲ್ಲ ತಿಂಡಿ ಚೆನ್ನಾಗಿ ಮಾಡುತ್ತಾರೆ
ಹಾ
ನಿಮ್ಮ ಕಡೆನೇ ಚೆನ್ನಾಗಿ ಮಾಡುತ್ತಾರೆ
ನಮ್ ಕಡೆ ಏನಾದರೂ ಇದು ಮಾಂಸವು ಜಾಸ್ತಿ ಚೆನ್ನಾಗಿ ಮಾಡುತ್ತಾರೆ ನಿಮ್ಮ ಕಡೆಯೂ ಸಂಜೆ ಟೈಮ್ ತಿನ್ನೋ ಆಹಾರ ಗಳು ಚೆನ್ನಾಗಿರುತ್ತದೆ
ಹಾ
ನೀವು ನಮ್ ಮನೆಗೆ ಬರಲೇಬೇಕು ಒಂದ್ಸಲನಾದರೂ
ನೀ ಎಲ್ಲಿ ಕರೆದೆ ಇಲ್ಲವಾ
ನಾವೇ ಅಲ್ಲಿಗೆ ಹೋಗೋದಿಲ್ಲ ಅಲ್ವಾ
ನಿಮ್ಮದು ಮುಗಿದು ರೊಳಗೆ ಒಂದು ಸಾರಥಿ ಆದರೂ ತೋರಿಸಿಕೊಂಡು ಬರ್ತೀರ ಅಂತ ಕೋರುತ್ತಿದ್ದೇವೆ
ಅಂದ್ರೆ ನಾವೇ ನಮ್ ಕಡೆ ಇರಲ
ನಮಗೆ ಎಲ್ಲಿಗೂ ನಿಮ್ಮ ಫ್ಯಾಮಿಲಿ ಜನರನ್ನು
ನಮ್ಮ ಕುಟುಂಬದಲ್ಲಿ ನಿಮಗೆ ಪರಿಚಯ ಮಾಡುತ್ತೇನೆ ಆದರೆ ನಾವು ಕೆಲಸ ತಗೊಂಡು ಆದಮೇಲೆ ನಿಜವಾಗ್ಲೂ ಕರ್ಕೊಂಡು ಹೋಗಿ ನಿಮಗೆ ಎಲ್ಲಾ ಕಡೆ ತೋರಿಸ್ತೇವೆ. ಬೇಕಂತಲೇ ನಮ್ಮ ಆಸೆ
ಇಂದು ನಾವು ದೇವರನ್ನು ಪ್ರಾರ್ಥನೆ ಮಾಡುತ್ತೇವೆ ಆ ಸಮಯ ಬೇಕ ಬರ್ಲಿ ಅಂತ
ಒಂದು ಯಾವುದಾದರೂ ಪಂಚತಂತ್ರ ಕಥೆ ಗೊತ್ತಿದ್ರೆ ಹೇಳ್ತೀರಾ
ಪಂಚತಂತ್ರ ಅಷ್ಟೊಂದು ಏನು ಗೊತ್ತಿಲ್ಲ ನಮಗೆ
ಹೇಳಿ ನಮಗೆ ಗೊತ್ತಿಲ್ಲ ನೀವು ಹೇಳಿ ನೀವು ಹೇಳಿ
ಯೋಚನೆ ಮಾಡುತ್ತಿದ್ದೇನೆ
ಯೋಚನೆ ಮಾಡಿ ಬೇಗ ಹೇಳಿ
ಹೇಳುತ್ತಿದ್ದೇನೆ ಪಂಚತಂತ್ರ ಗೊತ್ತಿಲ್ಲ ನಾರ್ಮಲ್ ಕಥೆಗಳಾದರೆ ಹೇಳುತ್ತೇವೆ
ಆಂಗ್ಲ ಭಾಷೆಯನ್ನು
ಮತ್ತೇನು ಸಮಾಚಾರ
ಸಮಾಚಾರ ಏನಿದೆ ಸಮಾಚಾರ ನಾವು ಆಚೆ ಹೋಗಿದ್ವಿ
ಯು ಆಚೆಯ ಪದಾರ್ಥಗಳನ್ನು ತಿನ್ನಬೇಡಿ
ಯಾಕೆ
ಹೌದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ
ಸರಿ ಸರಿ ನೀವು ಹೇಗಂದರಿ ಹಾಗೆ
ಹ್ಮ್ ಮತ್ತೆ ಸಮಾಚಾರ
ಏನ್ ಸಮಾಚಾರ ಸಮಾಚಾರ
ಏನ್ ತುಂಬಾ ದಿನ ಆಯ್ತು ನಿನ್ನ ಜೊತೆ ಮಾತಾಡದೇ
ಎಷ್ಟು ದಿನ ಆಯ್ತು
ಎಂಟು ತಿಂಗಳು ನಿಂಗೇ ಅನ್ಸುತ್ತಾ
ಅನ್ಸ್ತು
ಮತ್ತೆ ಸಮಾಚಾರ
ಮತ್ತೆ ಸಮಾಚಾರ ಅಂದ್ರೆ
ನಿಮ್ಮ ಅಕ್ಕ ಎಲ್ಲಾ ಹೇಗಿದ್ದಾರೆ ಬಂದ್ರ ನಿಮ್ಮ ಕೊಠಡಿಗೆ
ನಮ್ಮ ಕೊಠಡಿಗೆ ಇನ್ನ ಬಂದಿಲ್ಲ ನಮ್ಮ ಅಕ್ಕ ಅವರು ಅವರು
ಹ್ಮ
ಪ್ರದೇಶವನ್ನು ನೋಡೋದಕ್ಕೆ ಹೋಗಿದ್ದಾರೆ
ಓ ಹೌದೇನ ಹ ಸರಿ ಸರಿ ಸರಿ
ಅವರು ಬರೋದು ಇವತ್ತು ರಾತ್ರಿ ತ್ರಿಗೆ ಬರ್ತಾರೆ
ಹ್ಮ್ ಹ್ಮ್ ಹ್ಮ್ ಮತ್ತೆ ಸಮಾಚಾರ
ನೀವು ಮಾತು ಮಾತಿಗೂ ಮತ್ತೆ ಸಮಾಚಾರ ಮತ್ತೆ ಸಮಾಚಾರ ಅನ್ನುತ್ತಿದ್ದೀರಿ
ಹ್ಮ್ ಹೇಗಿದ್ದೀರಾ ಹೇಗಿದೆ ಲೈವ ಅ ಜೀವ್ನ
ಜೀವನ ಏನು ಚೆನ್ನಾಗೇ ಐತೆ ನೀವು ಇಗ ಈಗ ಎಲ್ಲಿ ಇದ್ದೀರಿ
ನಾನು ಈಗ ಕೊಠಡಿಯಲ್ಲಿ ಓದ್ಬೇಕು ಅಂತ ಬಂದಿದ್ದೀನಿ
ಶುರು ಮಾಡಿದೀರಾ ಓದುವದಕ್ಕೆ
ಆ
ಶುರು ಮಾಡಿದ್ದೀರಾ ಓದುದಕ್ಕೆ
ಓದುವುದಕ್ಕೆ ಶುರು ಮಾಡಿದ್ದೀನಿ ಏನ ಒಂದು್ ಓದ್ಬೇಕು ಏನೋ ಒಂದು ಮಾಡ್ಬೇಕು ಮದ ಇದೆ ನೋಡ್ಬೇಕ ಏನಂತ ರಚ ತುಂಬ ಕಲೆ ಕೆಟ್ಟಾಗ ನಿಮ್ದ ನೆಪ ಆಾಗುತ್ತೆ ಮಾತಾಡ್ಬೇಕು ಅನ್ಸುತ್ತೆ ಯಾವಾಗ್ಲೂ ಹೀಗೆ ನನ್ನ ಜೊತೆ ಮಾತಾಡ್ತಾ ಇರಿ ನಿವತ್ತೆ ಮತ್ತೆ ಮಾತಾಡಿ ನೆಮ್ಮದಿ ಸಿಗುತ್ತೆ ಸರಿನಾ ಖುಷಿಯಾಗಿರಿ ತುಂಬಾ ಆರೋಗ್ಯವಾಗಿರಿ ಹೊರಗಡೆ ಏನ ತಿನ್ಬೇಡಿ ಚೆನ್ನಾಗಿರಿ ಯಾವಾಗ್ ನಗ್ನಗ್ತಾ ಸರಿ ಮತ್ತೆ ಮಾಡ್ತೀರಿ
ಸರಿ